ನಿನ್ದಪ್ಪಾ ಆಕಾಶ್ ಚಂದ್ರು.
ಏನು ಇ ನೋಡ್ರಿ ಏನಾರು ಇದ್ರೆ ನೀವೇ ಹೇಳಬೇಕು
ಆ.
ನೆಮ್ದೇ ಹೇಳಬೇಕ್ಂದೆ.
ಹೇ ನಮ್ಮದೇನ ಇಲ್ಲ ಪಾ ನಿಮ್ದೇ ಹೇಳಬೇಕ
ಪೊಲ್ಲಿ ಬಗ್ಗರಸ್ ನಡ್ತ ನಾನ ನಿಮ್ದ್ ಕರ್ ಮಾಡ್ತಲ್ಲ ಪಂಕ್ಷನ್ದಾಗ
ಏನ ನಾಳೆಗೆಲ್ಲ ನಮ್ದೇ ಏನ ಇಲ್ಲಾ ನಮ್ದೇಲ್ಲ ಏನ್ ಬೇಕಪ್ಪ ನ ನಾಳೆ ಎಲ್ಲ ಪೋಲ್ಲ ಎಲ್ಲ ಕಡಿ ಎಲ್ಲರಿಗೆ ಪರ್ಮಿಷನ್
ಯಾರ ಏನ ಅಂದರುೂ ಅನ್ಸೋದಿಲ್ಲ ಇಲ್ಲ
ಹ್ಮ್
ಊಟದಾಗ ಹೆನ್ರೆ ಕಡಿಮೆ ಬಿಟ್ಟಂದ್ರೆ ತಂದ್ರ ಅವಿಂದ ಅವ ಊಟ
ಹ್ಮ್
ಆರಧ್ಯದ ಅಡಿಗೆ ಮಾಡಳ ಕರ್ಶಿನಿಯೇ
ಆರಾಧ್ಯ ಅಂತಂಟ್ರ ನ್ ಅಡಿಗೆ ಮಾಡಕ್ಕ
ಹ ಆರಾಧ್ಯದಲ್ಲಿ ಅಡಗಿ ಮಾಡ್ಲಕ್ ಹೊಂಟಾರ ಅವ್ರಿಗೆ ಅವ್ರದೆೆಲ್ಲಾ ನಾನ್ ನೋಡ್ಕೋತೇನಿ ನೀವು ನಾಳೆ ಏನ ಏನೇನ್ ಬೇಕದೆಲ್ಲಾ ಅಲ್ಲಷ್ಟ ಹಾಕ್ರೆ ಬಂದೇನಿ
ಹ್ಮ್
ಮುಂಜಾಳೆ ಲಿಷ್ಟ್ ಮಾಡಿದ್ರ ಅಂದ್ರ ಹಂಗೆ ಸಂಜೆಗೆ ಅಡ್ಗ ಇರ್ತಲ್ಲಾ ಸಂಜೆ ಅಡ್ಗೆ ಮಾಡಸ್ ಚಣ
ಆಯ್ತಾಯ್ತಾಯ್ತು
ಏನ್ ನೀನ್ ನಿನ್ ತಲೆಗ ಏನದ ಏನ್ ಮಾಡಿಸಬೇಕಂತ ಅಡ್ಗಿ
ಇದು ಪನ್ನೀರ್ ಗಿನ್ನೀರು ಕಾಜಿ ಕುರ್ಮ
ಪನೀರ ಕಾಜು ಕುರ್ಮಾ ಮಾಡಸ ಅಂತರಿ
ಹ್ಮ್ ಬನ್ನೀರ್ ಮಾಡ್ಸಾರ ಅನ್ಸತದ ಅಲ್ರಿ ಇಲ್ಲಿ ಬಾಳ
ಪನೀರ್ ಮಾಡ್ತಾರ ಇಲ್ ಪನೀರ್ನೇನ್ ಬೇಡ ಕಾಸಕರ್ಮ ಮತ್ತದ ಅ ಮಾಡ್ಬೇಕಂದ್ರ ಇಲ್ಲಿ ಬಾಳ ತಿನ್ನಿಲ್ಲ
ಏನ್ರರಿ
ಅಪ್ಸ ಅಸ ಕುರಿ ಕುರಿ ಕುರಿ ತರಬೇಕಂದ್ರೆ ಕುರಿ ತಂದಕಯ್ಬೇಕು ತಂದ್ರ ಒಂದ್ ಚನ ಏನ್ ಮಾಡ್ತಾರ
ಸಸ್ಯಾರಿ ಗೋಣಕರ್ ಹ
ಸಸ್ಯಹಾರಿಗಳುದ್ರ ಅವ್ರದ್ರ ನಾವವು ಕುಂಡತ್ ತಿಂದ್ರ ಚಲೋ ಅನ್ಸಾರ ನಾವು
ಹೌದೌದ ಇದು ಏನಂದ್ರೆ ಕರೆ ಆಯ್ತ್ ನೋಡ್ರ
ಅದು ಮಾಂಸದ ಬಗ್ಗೆ ಬೇಡ ಏನಿದ್ರು ಭ ಸಸ್ಯ ಹಾಡಿದಂಗಗೆ ಮಾಡಸಣಿ ಅವ್ರ
ಹಾ
ಎಲ್ಲ ಚಲೋಗ ಅಷ್ಟೇ
ಹೌದ ನೋಡ್ರಿ ಕಾಜು ಕುರ್ಮಾ ಜೊತೆ ಇದ ರೊಟ್ಟಿ ಮಾಡ್ಸ್ ಇ ಗೋಧಿ ಹಿಟ್ಟಿನಂತ ಚಪಾತಿ ಬ್ಯಾಡ್ರಿ ಮೈದಾ ಹಿಟ್ಟಿಂದ ಇರ್ತೈತ್ ನೋಡ್ರಿ
ಅದ್ ತಿಂದುು ಇ ತಿಂದು ಮಾಡಸ್ಬೇಕೇನ್ರರಿ
ಹ
ಇದು ಮಾಡ್ಸ್ಬೇಕಲ್ತ್ತೇ್ರೀ ಕಾಜು ಕುರ್ಮಾ ಸರಿ ನ ಬಟರ್ ನಾನ್ ಅಂತ ನೋಡ್ರಿ
ಹ್ಮ
ಆ ಬಟಾರ್ ನನ್ ಮಾಡಿಸಿ ಕಾಜು ಕುರ್ಮಾ ಅಂದ್ರ ಏನ ಊಟ ಎಲ್ಲಾ ನೀದ್ ನಮ್ಕೈ ಏರ್ಸಲ್ರಿ
ಹ್ಮ
ಅಂದ್ರ ರಾಮಗೆ ನೀ ಅಂದ್ರ ರಿ ನಾವ ಅವ್ರ ತರ್ಸ ತರ್ಸಕ ಅವ್ರ ನೀಡ್ಲಕ್ಕ ನೀ
ಹಾ
ಮುಜನ ಅಾದ್ರ ಭೀ ನಾಳೆಗ ಏನಿಲ್ಲ ಎಲ್ಲ ವಸ್ತುವರೆಲ್ಲ ನಮಗೆ ಒಪ್ಸ್ಯಾರ
ಹ್ಮ
ಏನಲ್ಲಾ ಏನ್ ಅನ್ಜತಿಲ್ಲ ಏನಿಲ್ಲ ಅವ್ರ ಮುಂಜಾನ ಬರ್ತಾರ ಮುಂಜಾನೆ ಏನ್ಬೇಕದು ಎಲ್ಲಾ ಪೂರಾ ಪಟ್ಟಿ ಹಾಕ್ರಿ ಅದ್ರ ಪಟ್ಟಿ ಅನ್ಕ ಏನನ್ತ ಎಲ್ಲಾ ತರಸ್ತೀನಿ ತರಿಸಸ್ಕ ಸಂಜೆ ಮಾಡ್ಬಿಡಮ್ರಿ
ಆಯ್ತಾಯ್ತು
ಹ್ಮ್ ಮಾಡದೇ ವರ್ಷಕ್ಕ ಒಂದ ಬ ಸಾರಿ ಮಾಡ್ತಿರ್ತ ಪಾಪ ಅವರು ಜಿಂದಗಿದಾಗ ಇನ್ನೊಮ್ ಸರಿ ಅದು ಡಿಗ್ರಿ ಕಲಿಲ್ಲ ಏನಿಲ್ಲ ಬಿಟ್ಟತ್ತರ ಅವ್ರ ಭ ಖುಿಲಿ ಅಂತ ಹಿ ನಾವು ಎಂತರಾಮ್ರೀ
ನೆನಪ ಇರ್ಬೇಕ್ರಿ ನಮಗ ಹಿಂಗ ಮಾಡ ಹೋಗ್ಯರ ಅಂತ ಆತರ ಇರಬೇಕು ನೋಡ್ರಿ.
ಅದ್ರ ಸಲವಾಗಿ ನಾ ನಿಮಗ್ ಇಷ್ಟ್ ಹೇಳತೀನಿ ರಿ ಬಿಡಬೇಕು ಎಲ್ಲ. ಅದ್ರ ಪಟ್ಟಿ ತಯಾರು ಮಾಡ್ರಿ ಪಟ್ಟಿ ತಯಾರ ಮಾಡದರ ಅಂದ್ರ ಅದನ್ನ ಏನ್ ಬೇಕಾದ ತರ್ಲಕ್ ಬರ್ತದ.
ಹ್ಮ್.
ಹ್ಮ್ಮ್ಮ್ಮ್.
ತಂದರೆ ನಡೀತ ಇಲ್ಲ ಮತ್ತ.
ಅವರು ಹಿಂಗ ನೆಸ್ಕೋಬೇಕ ರಿ ಇಲ್ಲಪ್ಪಾ ನಮ್ದ ಹಿಂಗ. ಒಂದನೆ ವರ್ಷದವ್ರ ಎರಡನೆ ವರ್ಷದವರು ಹಿಂಗ್ ಹಿಂಗ ಮಾಡ್ದಾರಲ್ಲಾ.
ಹ್ಮ ಹ.
ಅವ್ರಿಗೆ ಅನ್ಸ್ಬೇಕು ಇಲ್ಲ ಏನ್್ರ ನಾವ ಅವ್ರರು ಮಾಡಕ್ ಅಂದ್ರೆ್ ಕಾಲೇಜ್ ಎಟ ಮಾಡತ್ತ ಅ್ರ ನಾವ ಹೋಗ್ಬೇಕು ಅವ್ರ ಅವ್ರ ಮಾಡ
ಹಾ ಅಂತ ಕರೆ ಕರೆ ಇದು ಕರೆ.
ನಾವು ಹಂಗ ಮಾಡಬೇಕು ಅನ್ನೋದು. ಮಾಡಿದಾರ ನ ಮಾಡದಕ್ಕೆಂದು ರ
ಹ್ಮ್ಮ ಹೌದ ರಿ.
ನಮದು ಏನಿಲ್ಲಪ ಎಲ್ಲಾ ಅವ್ರ ಎಂಗಾ ಅಂತರ ಹಂಗ.
ಹ್ಮ್ ಅವ್ರಿಗೆ ಇಗ್ ಒಟ್ಟ ಅವ್ರಿಗೆ ಏನ್ ತೊಂದ್ರೆ ಕೊಡಬಾಡದು ನೋಡ.
ಹ್ಮ ನಾಳೆಗ ಅದೇ ಭಾಷಣ ಮಾಡ ಅಂದರ. ಭಾಷಣ ಮಾಡ್ಬೇಕು. ಅವ್ರಿಗೆಲ್ಲ ಕರೆಯದು ಕುಂದರ್ಸೋದು ಅವ್ರಿಗೆಲ್ಲ ಹೂ ಬುಚ್ಚ ಕುಡೋದು. ಸನ್ಮಾನ ಮಾಡೋದು.
ಹೌದ.
ಹ್ಮ್ ಅವೆಲ್ಲ ಒಪ್ಪಸ್ಯಾರ ಅವೆಲ್ಲ ಮಾಡಬೇಕು ನಾನೆ.
ಮಾಡ ಮಾಡ್.
ನೀವೇನೋ ಡ್ಯಾನ್ಸ್ ಮಾಡಕತಿರಂತ.
ಏ ನಾವೇನ್ ಇಲರಿ ಇಬರು ಮಾಡತ್ತಾರ ನಮ್ ಕಡೆಯಿಂದ.
ಹ್ಮ್ ಯಾರ್ ಡ್ಯಾನ್ಸ್ ಮಾಡೋರ ಯಾರೀ.
ನಮ ಕಡಿಂದ ನಿಮ್ ಸೂರತ್ ಬೈ ಗೊತ್ತಲ್. ಹ್ಮ ಸುರಾಜ ಭೈ.
ಹ್ಮ್ ಆ ಸೋರಾಜ ಸೌಕ. ಅವ ಗೊಳ್ಳಲಾ ಗೌಡ ಏನೋ ಹಾಡ ಆಡ್ತನ ಅಂತಲರಿ.
ಹಾಡ ಏನ್ ಗೊತ್ತಿಲ್ರಿ ಡ್ಯಾನ್ಸ್ ಅಂತರ ಮಾಡತಾರಂತ ನೋಡರಿ.
ಅವ ಗೋಳಾಳ ಗೌಡ ಈಕಡೆ ಹುಡುಗುರದು ಗೋಳಾಳ ಗೌಡ ಹಾಡ ಆಡ್ತಾನ. ಹುಡಗಿರದಾಗ ನಾ. ನಮ್ಮ ಮತ್ ನವ್ಯ ಪಾಟೇಲ್ ಅವ್ರ ಇಬ್ಬರು ಹಾಡ್ತಾರ ಏನ್ ಹಾಡ.
ಹೆಸರ ರಿ.
ಹ್ಮ್ ಅವರ ಹುಡಗಿರ ಅವರು ಇವ ಒಬ್ಬ ಹುಡುಗ ಹಾಡಾಡ್ತೇನ್ರಿ.
ಹ್ಮ್ ಹುಡುಗಿಯರ ಅವ್ರು ಹಾಡತಾರ ಚಂದ್ರ ಚೂಡ.
ಶಿವ ಶಂಕರ ರಾಮ. ಅವ ರಾಜಗೌಡ ಬೀ ಹಾಡ ಆಡ್ತನ್ ಭಾರಿ.
ಚಲ್ರಾರು
ರಾಜುಗೌಡ ಹಾಡ ಆಡತನ ಭಗವಂತರ ಅಂಕರಾ ಭಗವಂತರ ಡ್ಯಾನ್ಸ್ ಮಾಡತಾನ ರಿ.
ಹ್ಮ ಈ ಕಡೆ ನೋಡ್ತಾನ ಆ ಕಡೆ. ಯಾಕಡೆ ನೋಡತಾನ ಅನ್ನೋದು ಗೊತ್ತಾಗಲ ರಿ ಒಟ್ಟ ಡ್ಯಾನ್ಸ್ ಮಾಡತನ.
ಅದು ಅಂಗಲರಿ ಅದು ಕಲೆ ಅಂತ ರಿ ಕಲೆ.
ಅದು ಕಲಾ ಕಲಾ ಹುಟ್ಟುತ ಬಂದದ್ರಿ ಅದ್ ಕಲೆ.
ಹ ಅದು ಅವಂದ ಅವಂದು ನೋಡ್ಲಕ್ಕ ಪೂರಾ ಹಿಂಗ ಸುತ್ತಮುತ್ತ ಹಳ್ಳಿದವರ್ ಕಾಯ್ತಿರ್ತಾರಮ್ಮ ಯಾವ ಡಾನ್ಸ್ ಮಾಡ್ತಾನ ಅಂತ
ಓ ಕೆಲವರ್ದ ಫುಲ್ ಕ್ಯೂ ನಿಂತಿರ್ತಾರಂತರಿ ಒಂದ್ಸಲ್ಯಂದ
ಹ್ಮ್ ನಾವಂದ್ ಏನ್ ಕೇಳ್ತಾರೀ ಈ ಕಡಿಂದ ಎಲ್ಲ ಒಂದ್ ಹೆಸರ
ಹ್ಮ ಫುಲ್ ಕೆಲ್ವರದಾಗ ಫುಲ್ ಅವ ಅಂತ ಅಂತ್ರಿ ಅವರ್
ಈ ಕೆಲವರ ಅವ್ರ ರೀ ಅವ್ರದ್ದ್ದ ಅವ್ರ ತಂದೆಯವರು ಇದು ಮಾಡ್ತಾರ ಆ ಬಿಸ್ನೆಸ್
ಅವರು ಮನ ಬಿ ಹೊಲ್ದಾಗತ್ಂತ ನೋಡ್ರಿ ಈಕಡೆ ರೋಡ್ ಸೈಡ್
ಹ್ಮ್ ಅಲ್ದಾಗಾದಾರ್
ಹ್ಮ್ ಮನೆ ಸ್ನಾಪ್ ಹಾಕಿದಾರೀ ನೋಡ್ದೇವ ನೋಪಿ
ಅದು ಕಲಬುರಗಿ ಹೋಗ ಅದ ಈಗ ಈ ಕಡೆ ಬಲಕಿ ಬರ್ತಾವ ಅವರ್ ಮನಿಗೆ
ಹೌದೇನ್ರರಿ ನೋಡನ್ ನೋಡನ್ರಿ ನೋಡನ್ರಿ ಮನ್ನಿ ನೋಡನ್
ಮನಮ ಮುಂದ್ ಯಾವ ಟ್ರ್ಯಾಕ್ಟರ್ ನಿಂದ ಇರ್ತವ್ರೀ ಒಂದ್ ಜೆ ಸಿ ಪಿ ನಿಂದ ಇರ್ತ
ಹಾ
ಹ್ಮ್ ಅವ್ರ ಮನೆಯವರು ಭಾರಿರು
ಜೆ ಸಿ ಪಿ ಆ
ಹೌದು ಜ ಸಿ ಪಿ ಇವ ಮಗಂತ್ತ್ರ ಮನಿ ಹಓದ್ತನರರಿ ಮನಿ ಹೋದ ಟ್ಯಾಕ್ಟರ್ ಹಡ್ತನ್ ರಿ
ಹ್ಮ್ ಹ
ಜೆಸಿಪಿ ನಡೆಸ್ತಾರ ಟ್ರ್ಯಾಕ್ಟರ್ ನಡೆಸುತ್ತಾರೆ ಆ ಅವರು ಹೊಲ ಕಂಡ ಬಿಟ್ಟಿದ ಅವ ಆಳ ಮಂಚ ಒಂದ ಆರರಿಂದ ಏಳು ಮಂದಿ ಆರ್ರೇ
ಹೌದ ರೀ
ಹ್ಮ್ ಹಂಗಾಗಿ ಅವ್ರಿ ಏನು ಅಂದಸಲ್ರಿ ಅಷ್ಟು ಮಂದಿ ಇದ್ದರು ಬೀ ಕೆಲ್ಸ ಬೀ ಹಂಗೆ ಮತ್ತ್ ಮಾಲ್ ಬಿ ಹಂಗೆ ಬೆಳಿತಾರರಿ
ಹ್ಮ ನಡೀತದೆ
ಹ್ಮ್ ಟಾಕ್ಟರು ಎರಡು ಟಾಕ್ಟರ್ ಒಂದು ಜೇ ಸಿ ಪಿ ಟೆಂಟು ಎತ್ತು
ಎಂಟು ಎತ್ತೂರಿ
ಮತ್ತವ್ರ ಮತ್ತ ಏಳ್ನೂರ್ ಎಕರ್ ಹೊಲ ಅದ ಏಳ್ನೂರ್ ಎಕರ್ ಹೊಲ ಈ ಟಾಕ್ಟರ್ಲೆ ಬಿತ್ತಾರ
ಹ್ಮ
ಹ ಈಗ ಎಲ್ಲಾ ಬಿತ್ತದಲ್ಲ ಎಲ್ಲಾ ಟೆಕ್ನಾಲಜಿ ಎಲ್ಲಾ ಮುಂದುವರದಲ್ರಿ ಟ್ಯಾಕ್ಟರ್ಲ್ಲ ಬಿತ್ತದು
ಹೌದು ರೀ
ನೀವು ಎಡಿ ಬಿ ಹೊಡದ ಟ್ಯಾಕ್ಟರ್ಲ್ಲಿ ಹೊಡಿತತಾರ ಕೆಲವೊಂದ್ ಹೊಲ್ದಾಗ ಅನ್ಕರಿ ಎತ್ತಿ ಲಿ ಹೊಡಿತಾರ
ಎತ್ತಲ್ಲಿ ಹಾ
ಯಾವ್ ಬಾಳ್ ಉದ್ದ ಸಾಲ ಇರ್ತಾವಲ್ಲ ಚಲೋ ಸಾಲ ಬಿದ್ದವು ಅಂದ್ರೆ ಅವಾಗ ಟ್ರ್ಯಾಕ್ಟರ್ ಹೊಡದು ಜರ ಹಳತಿಡ್ಡಗು ಸಣ್ಣ ಹೊಲ ಇತ್ತು ಅಂದ್ರೆ ಅವ ಎತ್ತಿ ಹೂಡಿಯೋದು ಅದು
ಹ
ಹ್ಮ್
ಹ ಫುಲ್ಲ ಬಿರೆಸಿ ಆದ್ರೆ ಅಂದ್ರ ಅವರು
ಹ ಅವ್ರದ ಹಯಪ್ಪ ಎಣ್ಣಿ ಗೊಬ್ಬರ ಆಗ್ರೋ ಫಾರೆಸ್ಟ್ರಿ ಅಂತಾರ್ರಿ ಅವ್ರದ ಅವ್ರದ ಯದಾರದರು
ಹ ಅದು ಬಿ ಅಂಗಡಿ ಆದೆೇಏನ್ರೀ ಅವರ್ಧು
ಅದ್ ಅಂಗಡಿ ಅವ್ರಗಲ್ಲಿ ಜವರಿಗೆ ತುಂಬಾ ಎಲ್ಲ ಅವ್ರೇ ಹಯ್ತಾರ ಜೋಗ ಬಾಲ್ ಬರೋದೆ ಅವ್ರು ಬಿಗೆ ಬರ್ತ
ಹ್ಮ
ಒಂದ್ ವರ್ಷಕ್ ಏನಿಲ್ಲಾ ಅಂದ್ರಗ ಒಂದು ಆರು ಇಲ್ಲ ಏಳು ಕೋಟಿ ರೂಪಾಯಿ ಲಾಭ ಬರೋರ ಈಗ ಅದ್ರಲ್ಲಿಂತ
ಮನುಷ್ಯ ಪುಲ್ ಪೀಕ್ ಅದ್ರೀ
ಏ ಮನುಷ್ಯ ಅದು ಮನ್ಷ್ಯ ಬಂಗಾರದ ಮನುಷ್ಯ ಅಂತ ತಿಳ್ರಗೆ ಹ್ಮ್
ಬಂಗಾರದ ಮನುಷ್ಯ ಪಾರ್ಟ್ ಟು ಇವನ್ ಮ್ಯಾಗ ತೆಗಿಬೇಕ್ರ ಪಿಕ್ಚರ್ ತೆಗೆದ್ರರು
ಆ ಪಿಕ್ಚರ್ ತೆಗೆದ್ರ ಪನ್ ಕಡಿಮರಿ
ಹೌ ಪ್ರೊಡ್ಯೂಸರ್ ಇವರ ಏನ್ ರೀ
ಇವರು ಬಂಗಾರ ಅಂದ್ರ ಹೆಂಗಂದ್ರ ಬಂಗಾರ ಏನ್ ಲೆಕ್ಕನಲಿ ಇವ್ರಿಗೆ
ಹಾ ರೀ
ಹ್ಮ್ ಇವ್ರ ಮನ್ಯ ಬಂಗಾರ ಚಾಪಿ ಇದಾರೀ ಅಂದ್ರ ಕೂಡ್ಲಕ್ಕ ಚಾಪಿ ಇರ್ತವಲ್ರೀ ಅವ
ಓ ಹೊ ಊಟ ಮಾಡಕ್ ಛಾತಿರಿ
ಹ್ಮ್ ಅವ್ ಬಂಗಾರಲೆ ಮಾಡ್ಸಾರ
ಹೌ ಬಿ ಬಂಗಾರಲೆಫ
ಹ್ಮ್ ಅವ್ರ ಮನಿ ಗ್ಯಾಸ್ ಅದಕ್ಕೆ ಬಂಗಾರ
ಹಬ ಹ
ಬಂಗಾರದ ಮನುಷ್ಯ ಟು ಏನು ಥ್ರೀ ತಗರ್ಬ ಏನ್ ಸಾಕಾಲರಿ
ಹ
ಹ್ಮ್ ಆ ಭಾರ ಅವರ ಮನುಷ್ಯ
ಮೆ ಕೊಲದಾರ
ಹ ಅದೇಳಿಲ್ಲ ಬಂಗಾರ ಮನುಷ್ಯ ಭಗವಂತರ ಗೌಡ ಪಾಟೀಲ್
ಕಲ್ಲೂರ್
ಕೆಲ್ಲೂರ್ ಅವ್ರಊಾಗ ಎಮ್ ಎಸ್ ಸಿ ಕಾಲೇಜ್ ಅವ್ರೇ ಕಟ್ಟಸೋರ್ ನೋಡ್ರಿ ಮನ್ ಮೊನೆ ಕಟ್ಟಸೋರು
ಮೊನ್ನೆ ಓಪನಿಂಗ್ ಮಾಡ್ತಾರ ಅಲ್ರಿ ಇವರು ಬಂದ
ಹ ಓಪನಿಂಗ್ ಮಾಡ್ಲಕ್ ಇವರು ಬಂದರ ಡಿಕಶಿ
ಡಿ ಕೆ ಶಿ ಶಿವಕುಮಾರ್ ಹ ಹ್ಮ
ಅವರು ಪ್ರಿಯಾಂಕಾ ಖರ್ಗೆ ಅವರು ಬಂದ್ರಿ ಬಂದ್ಕ ಉದ್ಘಾಟ ಉದ್ಘಾಟನೆ ಮಾಡಿದ್ರು
ಹ್ಮ್
ಹ್ಮ್ ಆ ಕಾಲೇಜ್ದಾಗ ಮ್ಯಾನೇಜರ್ ಆಗಿ ಇವರ್ ಕುಂದರ್ ಸರ್ ಈಗ ರಾಜಗೌಡರು ಭಗವಂತರರು ಹೆಂಗ ಕೊಡ್ತಾರೆ ಅವರು ಹ್ಮ್ ಭಾರಿ ದೋಸ್ತ ಎಬರು ಎಕ್ಕಡಂದ ಅಲ್ಲ
ಹ್ಮ್
ಹ್ಮ್ ಸರಿ ತವಾ
ಮತ್ತೇನ್ ಎಲ್ಲಿಗೆ ಹೊಂಟ್ರಿ
ಗಂಟದ ಆಯ್ತು
ಆಯ್ತಾಯ್ತು